ಹ
ಕೆಲ್ಸ್ತಾ ಇದೀಯಾ
ನನ್ ಕೇಳ್ಸ್ತಾ ಇದೆಯಾ
ಹಾ ಕೇಳುಸ್ತಾತಿ
ಏನ್ ಮಾಡ್ತಿದ್ದೀರಾ?
ಹಾಂ
ಏನ್ ಮಾಡ್ತಿದ್ದೀರಾ ನೀವು?
ನಾವು ಸುಮ್ಮನೆ ಇದೀವಿ ಮನೆಯಲ್ಲಿದ್ದಿವಿ. ನೀವು? ಹ್ಮ ನಮ್ಮ ಮನೆ ಕಟ್ಟುವೋದಕ್ಕೆ ಕೆಲ್ಸಕ್ ಬನ್ನಿ. ನಮ್ಮ ಮೊನ್ನೆ ಕಟ್ಟುವುದಕ್ಕೆ ಕೆ ಹ ಅದಕ್ಕೆ ನಾವು ಇಲ್ಲೇ ಇದೀವಿ.
ಹಾ ಹಾ ಅಂದ್ರೆ ಏನು ಹೊಸ ಮನೆ ಕಟ್ತಾ ಇದ್ದೀರಾ ನೀವು
ಹಾ ಹೌದು
ಸರಿ ಸರಿ ಅಂದ್ರೆ ಈಗಿನ ಕಾಲದಲ್ಲಿ ಮನೆ ಕಟ್ಟುದ್ರೆ ಅಷ್ಟೊ ಸಿಗ್ಬವಲ್ಲ ಕೆಲ್ಸ ಎಲ್ಲ ಬಿಡಿ.
ಹೌದೌದ್ರಿ
ಹ್ಮ್ ಮತ್ತೆ ಎಂತ ಸಮಚರ
ಹೇಳ್ಬೇಕು ನೀವ್
ಅಂದ್ರೆ ನೀವು ಮನೆಯನು ಎಲ್ಲಿ ಹೊಲದ ಹತ್ರ ಕಟ್ತಿದ್ರಲ್ಲ ಮನೆೆ ಊರಲ್ಲೇ ಕಟ್ತಾಇದಿರಾ
ನಾವು ಮನೆ ಹತ್ರನೇ ಕಟ್ತಾ ಇರೋದು ನಮ್ಮ ಮನೆ ಮುಂದೆ ಇ ಸ್ವಲ್ಪ ಜಾಗ ಇದೆ ನಮ್ಮ ಮನೆ ಮುಂದೆ ಕಂ
ಸರಿ ಸರಿ
ನೀವು ನಿಮ್ದು ಹೊಸ ಮನೆನಾ ಹಳೆ ಮನೇನ
ನಮ್ದು ಹಳೆ ಮನೆನೆೇ ನವ್ ಹೊಸತಾಗಿನ್ ಕಟ್ಟಿಲ್ಲ ಕಟ್ಟಬೇಕು ಮುಂದಿನ ದಿನಗಳಲ್ಲಿ ಹೌದು ಮತ್ತೆ ಗೃಹ ಪ್ರವೇಶನ ಯಾವಾಗ ಇತ್ಕೊಂಡಿರ್ತೀರಾ?
ನಾವು ಇನ್ನು ಒಂದು ವರ್ಷಗಳ ಕಾಲ ಮಾಡಬಾರ್ದು.
ಯಾಕ್ಯೋ
ನಮ್ಮ ಮನೆಯಲ್ಲಿ ನಮ್ಮ ತಾತ ಅವರು ತೀರ್ ಹೋಗಿದ್ರು
ಹ ಹಾ ಅದಕ್ಕೆ ಮಾಡಲ್ವಾ
ಅಧಕ್ಕೆ
ಮತ್ತೆ ನೀವು ಏನ್ ವಿಶೇಷ ಏನ್ ಊಟ ಮಾಡಿದ್ರು ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಉಪಹಾರಕ್ಕೆ
ನಮ್ಮ ಮನೆಯಲ್ಲಿ ರಾಗಿ ದೋಸೆ
ಹ್ಮ್ ಹ್ಮ್ ಹ್ಮ್
ಹ ನಿಮ್ಮ ರಾಗಿ ದೋಸೆ ಜೊತೆಗೆ ಚಟ್ನಿ ಮಾಡರು
ರಾಗಿ ದೋಸೆ ಅಂದ್ರೆ ನೀವು ಸ್ವಂತ ಬೆಳೆಸರ ರಾಗಿನ
ಹಾ ನಾವು ಸಂತಾಪೇಟ್ಟಿದ್ದೀವಿ
ಹಾ ನಾವು ಸ್ವಂತ ಬೆಳೆಯುದಿಲ್ಲ
ಹ
ಹ ಆದದ್ರೆ ನಮ್ಗೆ ರಾಗಿ ಅಂದ್ರೆ ಬಾರಿ ದುಬಾರಿ ನೋಡಿ ನಾವ ಎಲ್ಲಾ ತಗೊಳ್ಬೇಕು ಕೊಂಡುಕೊಳ್ಳಬೇಕು
ಹೌದೌದು ನೀ
ಹ್ಮ್ ಹೌದು ನಾವು ನಮ್ಮ ಕಡೆ ಪಟ್ಟಣದಲ್ಲಿ ನಗೆ ಅಂದ್ರೆ ಅದು ರಾಗಿ ಹಿಟ್ಟು ಅಷ್ಟೊಂದು ಚೆನ್ನಾಗಿರುವುದಲ್ಲ ಈ ಕಡೆ ಅದು ಒಂಥರ ಎಲ್ಲಾ ಮಿಶ್ರಣ ಮಾಡಿ ಒಂಥರ ಹಕ್ಕಿ ಹಟ್ಟಿದ್ದಂಗೆ ಇರ್ತದೆ
ಹೌದೌದು
ಹೌದು
ಹ್ಮ್
ನೀವೆಂದ್ರ ಇಷ್ಟ ಸ್ವಂತ ಬೆಳೀತಿರೋಣ ಅದಕ್ಕೆ ನಿಮ್ಗೆ ಚೆನ್ನಾಗಿರುತ್ತದೆ ಎಲ್ವಾ
ಹ ನಾವು ರಾಗಿ ಮುದ್ದೆ
ಹ್ಮ್
ರಾಗಿ ಮದೆ ಮಾಡಕ ಚೆನ್ನಾಗಿರುತ್ತೆ ಸ್ವಂತ ಬೆಡುತ್ತೆ ಒಂಥರ ಪಟ್ಟಣದಲ್ಲಿ ಆದ್ರೆ ಏನೋ ಒಂಥರ ಇರುತ್ತೆ ರಾಗಿ
ಹೌದ ಹೌದು ಏನ್ ಮಾಡೋಣ ನಮ್ಮ ಈ ಪಟ್ಟಣದ ಜೀವನವಹ ಅಂತ ಚನ್ನಾಗಿದೆ
ನಮ್ಮ ಕಡೆ ಯಾವಾಗಾದ್ರೂ ಬನ್ನಿ ನೀವು
ಹಾ ಖಂಡಿತವಾಗಿ ಬರ್ತೀವಿ ನೀವು ಬನ್ನಿ ಯಾವಾಗೂ ನಮ್ಮ ಪಟ್ಟಿ ಪಟ್ಟಣದ ಕಡೆ ಅಂದ್ರೆ ನಿಮಗೆ ನಮ್ಮ ಪಟ್ಟಣದ ಕಡೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಆಗೋುದಿಲ್ಲ ಬಿಡಿ ಯಾಕಂದ್ರೆ ನೀವು ನಿಮ್ಮ ಕಡೆ ಆರಾಮಾಗಿ ಒಥರ ಸ್ವತಂತ್ರವಾಗಿ ಪ್ರ ಪ್ರಾಕೃತಗಳ ಮಧ್ಯ ಚೆನ್ನಾಗಿರ್ತೀರ
ಹೌದು
ಇಲ್ಲಿ ನಮ್ಮ ಪಟ್ಟಣದಲ್ಲಿ ಏನಿದೆ ನೋಡಿ ಎತ್ತ ನೋಡಿದರು ಕಟ್ಟಡಗಳು ಮ ವಾಹನಗಳ ಶುದ್ದ ಮಾಡ್ತಾ ಇರುತ್ತದೆ ಕಟ್ಟಿನಲ್ಲಿ ಇರಬೇಕು ನಾವು
ಹ್ಮ ಕರೆಕ್ ಅದೇ ನ ನಿಜ
ಮತ್ತೆ ನೀವು ಎ ಎಲ್ಲೇಿದೀರಾ
ನಾವು ಇತ್ತೀಚೆಗೆ ಇಲ್ಲ ಕಾಲೇಜಿಗೆ ಹೋಗಿ ಬರುತ್ತೇವೆ ಅದೇ ನಮ್ಮ ಶೈಕ್ಷಣಿಕ ಪ್ರವೇಶಿದೆ
ಹ ಬೆಳಿಗ್ಗೆ ಹದಿ ಸಾಯಂಕಾಲ ಬರದು ಅಷ್ಟೇ ಅದ
ಬೆಳಿಗ್ಗೆ ಹೋಗೋದರೆ ಸಾಯಂಕಾಲ ಬರೋದು
ಹ ಅಂದ್ರೆ ನಿಮ್ಗೆ ಪರೀಕ್ಷಾ ಸಮಯಗಳ ಹತ್ರ ಬರ್ತಲ್ವಾ
ಹಾ ಇದೆ ನಿಂಗೆ ನಮ್ಮೆ ಪರೀಕ್ಷೆೆಗೆಲ್ಲ ನಮ್ಗೆ ನವೆಂಬರ್ ತಿಂಗಳಿನಲ್ಲಿ ಇದೆ ಪರೀಕ್ಷೆಗಳು
ಪರೀಕ್ಷಾ ಸಮಯಗಳು ನಮಗೆ ಇನ್ನುೂ ಹತ್ತತ್ರ ಬರ್ತಾ ಇಲ್ಲಲ್ಲ ನಿಮ್ಮ ಎರಡು ತಿಂಗಳುಂಟು
ಹೌದಾ
ಅಕ್ಕೆೆ
ಹಾಂ
ಹೆಂಗಿದೆ ನಿಮ್ಗೆ ಪರೀಕ್ಷೆ ತಯಾರಿ ನಿಮ್ಗೆ ಹೆಂಗಗೆ ನಡೆಸ್ತಾ ಇದ್ದೀರಾ
ಪರ್ವಾಗಿವಾಗಿಿಲ್ಲ ಸುಮಾರುಾಗಿ ನಮ್ಮ ಕಾಲೇಜಿನಲ್ಲಿ ತಿಂಗಳಿಗೆ ಒಂದು ಎರಡು ದಿನ ಕಾಲ ಮಾಡ್ತಾರೆ ಅಷ್ಟೆ
ಹಾ ಹಾ ಹಾ
ಹ್ಮ ಅದಕ್ಕೆ ಎಲ್ಲಿ ಪರವಾಗಿಲ್ಲ ನಾವೇ ಓದ್ ಇಕೊಬೇಕು ನಾವೇ ಬರಬೇಕು್ದ
ಹೌದೌದು ಹಾಗೆ ಮಾಡಿ ಮತ್ತೆ ನೀವು ಎಲ್ಲಾದೂ ನಿಮ್ಮ ಅಜ್ಜಿ ಊರಿಗೆ ಏನು ಹೋಗಲ್ವಾ
ಇ ನಮ್ಮ ಇತ್ತಚೆಗೆ ನಮ್ಮ ಮಾಮವರವ್ರಿಗೆ ಹೋಗಿದ್ದೇವೆ
ಹಾ ಹಾ ಹ್ಮ್
ಹ ನಮ್ಮ ಮಾಮಗೆ ಚೆನ್ನಾಗಿಲ್ಲ ಜಾಗ ಆತ ಶಸ್ತ್ರಚಿಕಿತ್ಸೆ ಮಾಡ್ರು
ಹಾ
ಅದಕ್ಕೆ ಹೋಗ್ದು ನೋಡ್ಕೊಂಡು ಬಾ ಬಾ ಕರತಾ ಇದರು ನಮ್ಮ ಮಾವ ಅವರು
ಹ್ಮ
ಹಗೆ ಹೋಗ್ಬಿಟ್ಟು ಬನ್ನಿ
ಹಾ
ಹ್ಮ್
ಸರಿ ಸರಿ ಮತ್ತೆ ಇನ್ನೇನ್ ಸಮಾಚಾರ
ಹ್ಮ ಹೇಳ್ಬೇಕ ನೀ
ಮತ್ತೆ ನಾವು ಇವತ್ತು ಇಡ್ಲಿ ತಿಿಂದ್ವಿ
ಹ
ಹಾ
ಹಾ ಕಾಲೇಜ ಹೋಗಿದ್ದರ
ಕಲಾಶಾಲಾ ನಮಗೆ ಇವತ್ತು ಪರೀಕ್ಷೆದೆ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಆದ್ದರಿಂದ ಮಧ್ಯಾಹ್ನ ಹೋಗ್ತಿವಿ
ಹಾ ಹಾ
ಹ್ಮ
ನಾನು ಇವತ್ತು ಹೋಗ್ಲಿಲ್ಲ ಕೆಲ್ಸದವ್ರು ಬಂದಿದ್ರು ಅಂತ ಮನೆಯಲ್ಲಿ ನೇನು ತ
ಹ್ಮ್ ಹ್ಮ್
ಮತ್ತೆ ಎಂತ ಸಮಾಚಾರ ನಿಮ್ಮ ಊರಿನಲ್ಲಿ ಜಾತ್ರೆ ಮಹೋತ್ಸರ ಇತರ ಥರ ಮಾಡ್ತಾರಾ
ನಮ್ಮ ಊರಿ ಜಾತ್ರಾ ಮಹೋತ್ಸವ ಮಾಡ್ತಾರೆ ಅದು ಒಂಥರ ವಿಜೃಂಭಣೆಯಿಂದ ಮಾಡ್ತಾರೆ ಬಿಡಿ ಮೂರು ದಿನದ ಕಾರ್ಯಕ್ರಮನ್ನು ಊರಿನಲ್ಲಿದು ಮೊದಲನೇ ದಿನದ ಅದೇನು ಅಂದ್ರೆ ಮಾಂಸಹಾರಿನ ಮಾಡ್ತಾರೆ ಸತ್ಯ ಹಾರಿನ ಮಾಡ್ತಾರೆ
ಹೌದಾ
ಅದ್ರೆ ಅದು ಮೂರು ದಿನ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಮಾಡ್ತರಿ ಸೋಮವಾರದ ದಿನ ತಂಬಿಟ್ಟು ಆರತಿ ಮಾಡಿ ಸಸ್ಯಹಾರಿನೇ ಮಾಡ್ತಾರೆ ಮಂಗಳವಾರ ಅಂತ ಭರ್ಜರಿ ಬಾಳ್ಬಟ ಮನೆಯಲ್ಲಿ ನಮ್ಮ ಊರಿನಲ್ಲಿ ಗ್ರಾಮ ದೇವತೆಗಳಿಗೆ ದೀಪೋತ್ಸವ ಮಾಡಿ ಕುರಿ ಮೇಕೆ ಎಲ್ಲಾ ಹೊಡೆದು ಹ ಮನೆಗ್ ನೆಟ್ರೆಲ್ಲ ಬರ್ತಾರೆ ತುಂಬಾ ಜನ್ರು ಬರ್ತಾರೆ ಅವವಾಗ ನೀವು ಬನ್ನಿರಿ ನಿಮ್ಮನ್ನು ಹಾಫ್ ಮಾಡಾಣಿ ಸಿತ
ಹಾ ಹೌದು ಹೌದು ಖಂಡಿತ ಬರೋಣ
ಹ್ಮ
ನಮ್ಮ ಊರಿನಲ್ಲಿ ನಾವು ಚೆನ್ನಾಗಿ್ ಮಾಡುವುದಂದ್ರೆ ಗಣೇಶ ಹಬ್ಬ
ಹ ಹ ಗನೇಶ ಹಬ್ ಅಂದರಿ ನೀಏನು ಇಷ್ಟು ದಿನ ಮಾಡ್ತೀರಾ ಎಸ್ಟು ದಿನ ದೇವರನ್ನು ಕೊರಿಸ್ತೀರ ನೀವು
ನಾವು ಒಂದು ವಾರಗಳ ಕಾಲ ಕುರ್ಸ್ತಿವಿ ಒಂದೊಂದು ವಾರಗಳ ನಾವು ದೊಡ್ಡ ದೊಡ್ಡವರನ್ನು ಕರೆದು ಅವ್ರಿಗೆ ಸನ್ಮಾನ ಮಾಡೋದು
ಹ ಹಾ
ಮತ್ತು ಕಬಡ್ಡಿ
ಹಾ
ಆಥರ ಈಗದು ಎಲ್ಲ ಯಾರು ವಿನ್ ವಿಜಯರಾಗಿರ್ತಾರೋ ಅವ್ರಿಗೆ
ಬಹುಮಾನ ವಿತರಣೆ ಮಾಡಿತೀವಿ
ಅವರಿಗೆ ಬಹುಮಾನ ವಿತರಣೆ ಮಾಡದು ಮತ್ತು ಒಂದೊಂದೇ ಸ್ವಲ್ಪ ಮನೆಗಳಲ್ಲಿ ಪ್ರಸಾದ ಕೊಡ್ತಾರೆ ಒಂದೊಂದು ದಿನ ಕಾಲ ಒಬ್ಬೊಬ್ರು
ಹಾ ಹಾ
ಮತ್ತೆ ವಾರಮ್ಮೆ ಬಿಡುವ ಟೈಮ್ ಅಲ್ಲಿ ಅದೇ ಬಿಡುವ ಅವಾಗ ಡೋಲು ಎಲ್ಲ ಒಳಗಿನ ಡೋಲು ಕುಣಿತ ಮಾಡಿಕೊಂಡು ನಾವು ಎಲ್ಲ ಮೆರವಣಿಗೆ ಮಾಡ್ತೀವಿ
ಸರಿ ಸರಿ ಸರಿ
ಹ್ಮ್
ಮತ್ತೆ ಏನು ವಿಶೇಷ
ಹೇಳ್ಬೇಕು ನೀವ ನಿಮ್ಮ ಕಡೆ ಮಾಡ ಮಾಡುವುದಿಲ್ವಾ ಗಣೇಶ ಹಬ್ಬ
ನಮ್ಮ್ ಮಟ್ಟಲ್ಲಿ ಚೆನ್ನಾಗಿ ಮಾಡ್ತಾ
ಹ್ಮ್
ನಮ್ಮ ಕಡೆ ಗಿನೇಶ ಹಬ್ಬ ಅಂದ್ರೆ ನಾವು ಹಂಗಗೆ ಅಂದ್ರೆ ಎಲ್ರೂ ಸೇರ್ಕೊಂಡು ಚಂದ ವಸೂಲಿ ಮಾಡಿ
ಹಾ
ಹ್ಮ್ ಮ
ನಾವು ಚಂದ ಊರಿನಲ್ಲಿ ಬಸೂಲಿ ಮಾಡ
ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಂದ ಹನವನ್ನು ವಸೂಲಿ ಮಾಡಿ ಅವ್ರ್ದು ತಪ ಜಾಸ್ತಿ ಕೊಡ್ತಾರೆ ನಂತರ ಅದನ್ನ ಹಾಕೊಂಡೋಗಿ ನಾವು ಎಲ್ಲರೂ ಸೇರಿ ಅಂದ್ರೆ ನಾವು ಮತ್ತೆ ಗೆಳೆಯರೆಲ್ಲ ಸೇರಿ ಹಾಕೊಂಡು ನಂತರ ಒಂದು ದೊಡ್ಡ ಸುಂದರವಾದ ಮಣಷ್ಯನ್ಮೂರ್ತಿ ಅಂತಂದು ಕೂರಿಸಿ ನಾವು ನಿಮ್ಮ ತರಣಿ ಒಂದು ವಾರ ಆಯ್ತ ವಾ ದಿನ ಅಂದ್ರೆ ನಮ್ಮ ಪಟ್ಟಣದಲ್ಲಿ ಗಲಾಟೆಗಳು ಹೆಚ್ಚು ಈ ಕುಡುಕುರು ಎಲ್ಲರು ಇರ್ತಾರಲ್ಲ ಅವರೆಲ್ಲಾ ಅವರೆಲ್ಲ ಗಲಾಟೆ ಜಾಸ್ತಿ ಮಾಡುವ ಸಂಭವ ಸಂಭವ ಅದ್ರಿಂದ ಜಾಸ್ತಿ ಇಟ್ಕೊೊಳ್ಳಲ್ಲ ಹ ಸ್ವಲ್ಪ ದಿನ ಆದ ನಂತರ ಐದ್ ದಿನ ಇಟ್ಕೊಂತೀ ಜಾಸ್ತಿ ಅಂದ್ರು
ಹೌದ
ಒಂದೊಂದು ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಉದಾಹರಣೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಹಾಡು ಹಾಡುವುದು ಮತ್ತೆ ಏನೇನೋ ಆಡ್ತಾರೆ ಅವ್ರಲ್ಲಿ ದಿರೋರಿಗೆಗೆಲ್ಲ ಬಹುಮ ಮಾಡ ರಣಿ ಮಾಡ್ದದು ಒ ಚೆನ್ನಾಗಿರುತ್ತೆ ಹಾಗೆ
ಹೌ ಚೆನ್ನಾಗಿರುತ್ತೆ ಅದೊಂದು ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ತೆ
ಮತ್ತೆ ಇನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಸಮಯದ ತುಂಬಾ ಬೇಸರ ಆಗುತ್ತೆ ದೇವ್ರನ್ನು ಹೌದು ಗಣೇಶ ಅವಬ್ನ ನೀರ್ನಲ್ಲಿ ಬಿಡ್ತೀವಲ್ಲಾ
ಹ್ಮ್
ಆಾಗ ಅದೇನು ಬಣ್ಣ ಬಣ್ಣಗಳು ಹಾಕೊಂಡು ಕುಣ್ದಾಡ್ಕೊಂಡು ಹೋಗಿ ನೀರಿನಲ್ಲಿ ಬಿಟ್ಟು ಬರಬೇಕಾದ್ರೆ ತುಂಬಾ ನೋವ ನೋವು ಆಾಗುತ್ತೆ ಯಾಕಂದ್ರೆ ಇನ್ನು ಒಂದು ವರ್ಷ ಕಾಯಬೇಕು ಆ ಹಬ್ಬ ಬರ್ಬೇಕಂದ್ರೆ
ಹ ಹೌದೌದು
ಹ ಆದ್ದರಿಂದ ಏನು ಮಾಡೋದು
ಹ್ಮ
ಇನ್ನ ಅದು ಬಿಟ್ಟರೆ ಹಾ ಮುಂದಿನ ತಿಂ ಆದರೆ ಮುಂದಿನ ತಿಂಳಕ
ಹ್ಮ್
ಹ್ಮ್
ಮತ್ತೆ ಅಷ್ಟೇನ ಮಾಡೋದು
ನಾವವು ಇನ್ನು ಮಾಡ್ತೀವಿ ದೀಪಾವಳಿ ದಸರಾ ರಾಮರಮಹಾಲಕ್ಷ್ಮಿ ಹಬ್ಬ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲ ಮಾಡ್ತೀವಿ ಅಂದ್ರೆ ಒಂಥರ ಚೆನ್ನಾಗಿ ಮಾಡುದ ನಾವವಿ ಹ್ಮ್ ಅದ ಕ ಕಡುಬು ಮಾಡ್ತೀವಿ ಹ ಹಬ್ಬ ಆಗಿದ ಮುಂದಿನ ನಿನ್ ಮರನೇದ ಮಾರದಿನವೇ ಆ ಒತ್ತಡಿಗೆ ಅಂತ ಮಾಡ್ತಿವಿ ನಮ್ಮಕ್ಳಿಗೆ ಆವತ್ತಂತೂ ಬಾರಿ ಮಾಂಸಾಹಾರಿಲ್ ತಿಂತೀವಿ
ನಮ್ಮ ಊರಿನಲ್ಲಿ ನಾವು ಒಂದು ವಾರಗಳ ಕಾಲ ಗಣೇಶ ಹಬ್ಬ ತನಕ ಮಾಡುವುದಿಲ್ಲ
ಆ ಹಾ
ಗಣೇಶ ಬಿಟ್ಟದ ಮೇಲೆ ಮುಗಿದ ಮೇಲೆ ಎಲ್ಲ ಮುಗಿದ ಮೇಲೆ ಮತ್ತೆ ನಾವು ಮಾಡುವುದು
ಹೌದಾ ಸರಿ ಸರಿ ಅೆ ನಾವು ನಮ್ಮ ಪಟ್ಟ ಕಟ್ಟಣ ಅಲ್ವಾ ಯಾರು ಇರುವುದಿಲ್ಲ ಈ ಕಡೆ ಆದ್ದರಿಂದ ಹ್ಮ್
ನಮ್ಮ ಊರಿನಲ್ಲಿ ಎಲ್ಲ ಸೇರದು ಚೀಟಿಗಳಾಗ್ತಾರೆ
ಹಾ ಹಾ
ಚೀಟಿ ಹಾಕದು ಮತ್ತೆ ಒನ್ ಕಂತಿನ ಪಂಕ್ ಪ್ರಕಾರ ಕಟ್ಟದು ಚೀಟಿ ಲಾಸ್ಟಿನಲ್ಲಿ ಕುರಿ ತಂದು ಇಷ್ಟು ಕುರಿ ಅಂತ ತಂದು ಮಾಡ್ತಾರೆ.
ಸರಿ ಸ್ನೇಹಿತರ ನಿಮ್ಮೊಂದಿಗೆ ಮಾತಾಡ ಭಾರಿ ಸಂತೋಷ ಆಯಿತು.
ಹೌದ ಹೌದು ನಮಗೂ ಅಷ್ಟೇ ಹ್ ಹಾ ಧನ್ಯವಾದಗಳು. ಕಳ್ತಾ ಇದಯಾ,
ಹಲೋ.
ಹ. ಹೇಳಿ.